ನಮಸ್ತೆ ಚೆನ್ನಾಗಿದ್ದೀರಾ ಹಲೋ
ಏನ್ ಮಾಡ್ತಾದೀರಾ
ಏನಿಲ್ಲ ಮಲ್ಗಿದೀವ ನೀವ ಏನ್ ಮಾಡ್ತಿದ್ದೀರಾ
ನಾವು ಕುೂತ್ಕೊಂಡಿದ್ದೀವಿ
ಹ್ಮ್ ಆಯ್ತಾ ತಿಂದ್ರಾ
ಹಾ ಆಯ್ತು ನಿಮ್ದಾಯ್ತಾ
ಹ ಆಯ್ತಾಯ್ತ್ ಆಯ್ತ್ ಏನ್ ತಿಂದ್ರಿ
ನಾನು ಚಪಾತಿ ಆಲೂ ಗೆಡ್ಡೆ ಪಲ್ಯ ಮಾಡಿದ್ರು
ಹ್ಮ್ ಹ್ಮ್
ಜಿಲ್ಲ ಅದು ಒಂದೇ ಚೆನ್ನಾಗಿ್ ಮಾಡೋದು
ಹೌದಾ ನಿಮ್ಗಿಷ್ಟ ಅನ್ಸುತ್ತೆ
ಹ ಹೌದು
್ಮ ಹ್ಮ್ ಹ್ಮ್ ಮತ್ತೆ
ಏನಿಲ್ಲ ಊಟಾ ಮಾಡೋದಿಕ್ ಹೋಗಿದ್ದಾಗ ಈಗ ನಮ ಪ ಜಿಲಿ ನನ್ನ ಸಹ ವಿದ್ಯಾರ್ಥಿಗಳು ಇಬ್ರು ಸಿಕ್ಕಿದ್ರು ನಾನು ನನಗೆ ಎಳತಿ ಕುೂತ್ಕೊಂಡು ಮಾ ಮಾತಾಡ್ಬೇಕಾದ್ರೆ ಅವ್ರ ಬಗ್ಲಿ ಏನೇನೋ ಮಾತಾಡ್ತಾ ಇದ್ವಿ ಹೇಗೆ ಆಡ್ ತಾ ಇದಾರೆ ಯಾಕ ಹಾಗೆ ತುಂಬಾ ಹೋರ್ ಮಾಡ್ತ ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನಮ್ ಶಿಕ್ಷಕರು ಬಗ್ಗೆ ಮಾತಾಡ್ತಾ ಇದ್ವಿ
ಹ ಸರಿ ಸರಿ
ಏನಪ್ಪಾ ಅಂದ್ರೆ ನಿನ್ನೆ ನಾವು ನಮ್ಮ ಯುನಿವರ್ಸಿಟಿಯಿಂದ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿಗ್ ಹೋಗ್ಬೇಕಿತ್ತು ಒಂದಷ್ಟು ಜನ ಸ್ವಲ್ಪ ಜನ ವಿದ್ಯಾರ್ಥಿಗಳು ಮಾತ್ರ ಹೋಗಿದಿದ್ದಾರೆ ಇನ್ನೊ ಮು ತುಂಬಾ ಜನ ವಿದ್ಯಾರ್ಥಿಗಳು ಯಾರು ಹೋಗಿರ್ಲಿಲ್ಲ ಅದ್ರಿಂದ ಅವ್ರೇನ್ ಅನ್ಕೊಂಡು ಅವರು ಅವರ ಲ್ಯಾಬ್ ಅಲ್ಲಿರೋ ವಿದ್ಯಾರ್ಥಿಗಳನ್ನೆಲ್ಲ ಎದುರಿಸಿ ಬೈದಿ ಅವ್ರಿಗೆಲ್ಲ ಅಟೆಂಡನ್ಸ್ ಎಲ್ಲ ಕೊಡ್ತಿಲ್ದಿರೋ ಹಾಗೆ ಮಾಡಿದಿದ್ದಾರೆ
ಹ ಹಾ ಹೌದಾ ನೀವ ಹೋಗಿಲ್ವಾ ಇವತ್ತು ಕಾಲೇಜ್ಗೆ
ನಾನು ಹೋಗ ಬೆಳಗ್ಗೆ ಹೋಗಿರ್ಲಿಲ್ಲ ಹ ಏನು ನಮಗೆ ಸ್ವಲ್ಪ ಹುಷಾರದಿಲ್ಲ ಅದಕ್ಕೆ ಹೋಗೋದ್ ಬೇಡ ಮಧ್ಯಾಹ್ನ ಹೋಗೋಣ ಅಂತ ಅನ್ಕೊಂಡೆ
ಹ
ಆ ಮಧ್ಯಾಹ್ನ ನಾನು ಒಂದು ಒಂದೂವರೆ ಹಂಗೆ ಹೋದ್ರೆ ಆಲಾ ಅಲ್ಲಿ ಕುೂತ್ಕೊಂಡೆ ನಾನು ತರಗತಿಿನ ಕುೂತ್ಕೊಂಡು ನಮ್ಮ ಶಿಕ್ಷಕರು ಬಂದ್ಬಿಟ್ಟು
ಹ್ಮ್
ನೀವು ಮನ್ ಹೋಗಿ ಗ್ರಂಥಾಲಯದ ಕುೂತ್ಕಿ ಅಂತ ಹೇಳಿದ್ರು ಸುಮ್ಮ ನೀಕ ನಾನ ಗ್ರಂಥಾಲಯಕ್ಕೆ ಹೋಗ್ಬಿಟ್ಟು ಏಳ್ತಕ್ಕೆ ಸಮಯ ವ್ಯರ್ಥ ಮಾಡೋದು ಅದ್ರೂ ಬಂದು ಪಿ ಜಿಗೆ ಬಂದ್ಬಿಡೋ ಅದು ವಾಸಿ ಅಲ್ಲಾ ಎರಡಕ್ಕೂ ನಿೋ ಅಟೆಂಡೆನ್ಸ್ ಇ ಅಂತ ಈಜಗ ನೆ ನೆಡ್ಕೊ ಬಂದಬಿಡ್ವಿ
ಹೌದಾ ಹ್ಮ್ ಹ್ಮ್ ಹ್ಮ್ ಅವ್ರೆ ಇವತ್ತು ನಿಮ್ ಕಾಲೇಜ್ಗ ಈ ಹೋಗ್ದೇ ಇದ್ರು ಪರವಾಗಿಲ್ಲ ಲ್ಯಾಬ್ಗ ಒಂದು ಅಟೆಂಡೆನ್ಸ್ ಸಿಕ್ತಾ
ಹಾ ನಾನ್ ಅಕಸ್ಮಾತ್ ಲ್ಯಾಬ್ ಹೋಗಿರ ಿಲ್ಲ ಅಂದಿದ್ರು ನನ್ನ ಮಿತ್ರಗ್ ಯಾಕಾದ್ರು ಹೇಳಿದ್ರೆ ಅವರು ನಂದನ್ನುನು ಸೇರಿಸಿ ಅಟೆಂಡೆನ್ಸ್ ರೋರು ಸು್ನೆಲೆ ಆಯ್ತು ಹೋಗಿದಾಯ್ತು ಇವತ್ತು
ಒಳ್ಳೆ ಗೆರಿಯರ್ ಇದಾರೆ ನಿಮ್ಗೆಲ್ಲ
ಹಾ ಹೌದು ಇವತ್ತು ಅವರು ಕಳೆದ ಬಾಗ ಏನಾಯ್ತು ಅಂದ್ರೆ ನನ್ ಗಿಡದ ಪ್ರತಿಯೊಬ್ಳ ನನ್ಗೆ ಅಟೆಂಡನ್ಸ್ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು
ಹ್ಮ
ಅವರು ನಮ್ಗೆ ಒಬ್ರು ಶಿಕ್ಷಕರ ಇದಾರೆ ಶಿಕ್ಷಕರು ಆ ಶಿಕ್ಷಕರು ಏನ್ ಮಾಡಿದ್ದಾರೆ ಅಂದ್ರೆ ನೀವು ನನ್ ಮುಂದೆನೆೇ ಹಾಕಿ ಎಲ್ಲಾರ್ಗು ಸುಳ್ ಸುಳ್ಳು ಅಟೆಂಡೆನ್ಸ್ ಕೊಡ್ತೀರಾ ನೀವು ಅಂದೆಲ್ಲಾ ಕೊಡಬಾರ್ದು ನನ್ ಮುಂದೆನೆ ಹಾಕಿ ಅಂತ ಪಾಪ ಅವ್ರ ನೆ ಅವರು ಮುಂದೆನೆ ಹಾಕ್ಸಿ ಅಟೆಂಡೆನ್ಸ್ ನಲ್ಲ ಹಾಕ್ಸಿ ಪಾ ಅವರು ತುಂಬಾ ಬೇಜಾರಾಗಿಲು ಎಲ್ಲ ಕೊಡಕ್ ಆಗ್ಲಿಲ್ಲ ನಾನ ಏನು ಮಾಡಕ್ ಆಗ್ಲಿಲ್ಲ ಅ ಎಲ್ಲ ಹೇಳ ಇಂತ ಶಿಕ್ಷಕರು ಇರ್ತಾರೆ ಅವರು ಒಥರ ಸ್ಯಾಡಿಸ್ ಶಿಕ್ಷಕರ್ ನಮ್ಗೆಲ್ಲಾ
ಂಬ ತುಂಬ ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತಾನೇ ಅರ್ಥ ಆಗ್ತಾ ಇಲ್ಲ ಇನ್ನೊಬ್ರು ಅವ್ರ ಜೊತೆ ಇನ್ನೊಬ್ರು ಶಿಕ್ಷಕಿ ಇರ್ತಾರೆ ಅವ್ರ ನೋಡಿದ್ರೆ ಊರೇ ಅವ್ರದುು ಅನ್ನೋ ತರ ಆಡ್ತಾರೆ
ಹ್ಮ್
ಅವ ಮಾತೆ
ಮಾಡತಿರ್ತಾರೆ ಅವ ಅವ್ರೇಏನ್ ಅನ್ಕೊಂಡಿದ್ ನಾವಿ ವಿದ್ಯಾರ್ಥಿಗಳೆಲ್ಲ ನಾವು ಹಿರಿಯ ಶಿಕ್ಷಕರು ಇರ್ತಾರಲ್ಲ
ಹ
ಅವ್ರರಿಗೆಲ್ಲ ಸ್ವಲ್ಪ ಗೌರವದಿಂದ ಇರ್ತೀವಿ ಅವ್ರ ಮುಂದೆಲ್ಲಾ ಗೌರವದಿಂದ ಇರ್ತೀವಿ ಅವ್ರತ್ರ ಎಲ್ಲ ಗೌರವದಿಂದ ಮಾತಾ
ಹ್ಮ್ ಹ್ಮ್
ಪ್ರಕಾರ ಆ ಇನ್ನೊಬ್ರು ಶಿಕ್ಷಕಿ ಕೂಡ ಈ ತರ ಗೌರವ ಪಡ್ಕೋಬೇಕು ಅಂತ ಆತರ ಎಲ್ಲಾ ಮಾಡ್ತಿರ್ಬೋದು ಅಂತ ನನ್ ನನ್ನ ಅನಿಸಿಕೆ ಆದ್ರೆ ಅವರು ಗೌರವನ್ನ ತಗೊತಾಲ್ಲ ಅದ್ರ ತುಿನ ಹಾಳ್ ಮಾಡ್ಕೊತಾ ಇದಾರೆ
ಆಹೋ ಅಧಿಕಾ
ತಿಿರ್ಚಾಡ್ತಾರೆ ಕಳಿ ಹೊರ್ಟೋಗುತ್ತೆ ಅವ್ರ ಗಂಟ್ಲು ಇನ್ನ ಹೆಿಂಗಿದೆ ಅಂತ ಗೊತ್ತಿಲ್ಲ
ಅಯ್ಯೋ ನಮ್ ಕಾಲೇಜಲ್ಲ ಇದ್ದಾರೆ ಹಂಗೆ ಶಿಕ್ಷಕರು ಎಷ್ಟೊಂದ್ ಕಿರ್ಚಾಡ್ತಾರೆ ಅಂದ್ರೆ ಅಯ್ಯೋ ಯಾಕ್ ಹೇಳ್ತೀರಾ ಅವ್ರ್ದೇ ಅವ್ರ ನಮ್ಗೆ ಬರೋದ ಇಲ್ಲ ಯಾವ ಸಬ್ಜೆಕ್ಟ್ನು ತಗೊಳಲ್ಲ ಆದ್ೂನು ಅವರು ಎಷ್ಟ ಇಷ್ಟೊಂದ್ ಕಿರ್ಚಾಡ್ತಾರೆ ಅಂದ್ರೆ
ಹ್ಮ್
್ ನಾಲ್ಕ್ ಜನ ಅವ್ರೆ ಅದ್ರಲ್ಲಿ ನಮ್ಗೆ ಇಷ್ಟ ಆಗಿರೋ ಅಹ ಶಿಕ್ಷ ಶಿಕ್ಷ ಶಿಕ್ಷಕಿ ಮಾತ್ರ ಸೈಲೆಂಟ್ ಆಗಿರ್ತಾರೆ ಅಷ್ಟೆ ಟೆ ಸ ನಮ್ಗೆ ಎಲ್ಲ ಸಪೋರ್ಟ್ ಮಾಡೋದು ಹೆಂಗೆಲ್ಲ ಮಾಡ್ತಾರೆ ಇನ್ ಮೂವರ್ ಇದ್ದಾರಲ್ವಾ ಅವರು ಎಷ್ಟೊಂದ್ ಕಿತ್ತಾಡ್ತಾರೋ ಒಬ್ಬರಂತೂ ಇದ್ದಾರೆ ಅವರು ಅದು ಬಾಯನ ಅನ್ಸತ್ತೆ ಅಷ್ಟೆಲ್ಲಾ ಮಾತಾಡ್ತಾರ
ಪ್ಪ ಈ ತರ ಶಿಕ್ಷಕ ಶಿಕ್ಷಕ ಇದರ ಜೊತೆ ನಾವ್ ಹೇಗಿರ್ಬೇಕು ಗೊತ್ತಿಲ್ಲ ಎಲ್ಲಾರ ಕಾಲೇಜಲ್ಲೂ ಇದ ತೊಂದ್ರೆ ಆಗ್ಬಿಟ್ಟಿರುತ್ತೆ ಎಲ್ಲಾ ಶಿಕ್ಷಕರು ಇದೇ ತರ ಮಾತಾಡ್ತಾರೆ ಹಾ ತುಂಬಾ ಹಿಂಸೆ ಆಗುತ್ತೆ ತ್ತಪ್ಪಾ ಇವ್ರ ಜೊತೆ ಎಲ್ಲಾ ಮಾತಾಡಕ್ಕೆೆ ತುಂಬಾ ಹಿಂಸೆ ಕೊಡ್ತಾರೆ ಕೂಡ ಒಬ್ಬೊಬ್ರು ನಿಲ್ಲಿಸೋದು ಆ ತರ ಇ ಕೂಡ ವಿದ್ಯಾರ್ಥೇ ವಿದ್ಯಾರ್ಥಿಯಾಗಿನೇ ಶಿಕ್ಷಕ
ಸ್ವಲ್ಪ ಜೋರಾಗಿ ಮಾತಾಡಿ ಇಲ್ಲಂದ್ರೆ ನೆಟ್ವರ್ಕ್ ಇರೋ ಬನ್ನಿ
ಹಾ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆಕರಾಗುದು
ನಿಮ್ಗೆ ನಿಮ್ ವಾಯ್ಸ್ ನಮ್ಗೆ ಕೇಳೋಸ್ತಿಲ್ಲ
ಈಗ ಕೇಳಷ್ಟಯ್ತಾ
ಹಾ ಇಗ ಕೇಳಸ್ತೈತೆ ಹೇಳಿ
ಹಾ ಶಿಕ್ಷಕರು ವಿದ್ಯಾರ್ಥಿಗಳಾದ್ಮೇಲೆನೆ ಶಿಕ್ಷಕರಾಗಕ್ ಸಾಧ್ಯ. ಆದ್ರ ಅವರು ಶಿಕ್ಷಕರನ್ನನ್ನೇ ಅರ್ಥ ಮಾಡ ಹಕೊಂತಿಲ್ಲ ಅವರು ಒಂದ್ಸತಿ ಶಿಕ್ಷಕರಾಗಿದ್ದಗ
ವಿದ್ಯಾರ್ಥಿಿಯಾಗಿದ್ದಾಗ ಏನು ಹಲೋ
ಇನ್ನೊಂದ್ ಸಾರಿ ಕೇಳಿಸಲಿಲ್ಲ ನೋಡಿ
ನಿಮ್ ಕೇಳಸ್ತಿದಯಾ
ಹ ಕೆಲ್ಸ್ತಿದೇ ಹೇಳಿ.
ಹಾ ಹೇಳಿ ಹೇಳಿ
ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಂತಿಲ್ಲಾ ಅಂತ ಯೋಚನೆ ಮಾಡ್ತಾ ಇದ
ಹ್ಮ್
ಹ್ಮ್
ಏನ್ ತಿಂದ್ರಿ ಇವತ್ತು
ಹ ನನ್ನ ಇಷ್ಟವಾದ ತಿಂಡಿ ಚಪಾತಿ ಮತ್ತೆ ಆಲೂಗಿಡ್ಡೆ ಪಲ್ಯ ಮಾಡಿದ್ರು.
ಓ ಸರಿ
ಹೌದು ಮತ್ತೆ
ಹೇಳ್ಬೇಕು ನೀವೇ
ಹೇಳಿ ನೀವು ಕೇಳೋಣ
ಏ ಏನು ಇಲ್ಲ ಇವತ್ತು ನಾವು ಕಾಲೇಜ್ಗೆ ಹೋಗಿದ್ವಿ ಫಸ್ಟ್ ಅವರ್ ಚೆನ್ನಾಗ್ ನಡೀ ಸೆಕೆಂಡ್ ಅವರು ಚೆನ್ನಾಗ್ ನಡೀತು ಮೂವತ್ನ ಯಾರು ಅವರು ಯಾರು ಟೀಚರ್ ಬರ್ಲಿಲ್ಲ. ನಾವ್ ಬಂದ್ಬಿಟ್ವಿ.
ಹ ಕ ಒಳ್ಳೆ ಕೆಲ್ಸ ಮಾಡಿದ್ರ ಏನ್ಂತಕ್ ಸುಮ್ನೆ
ಹ್ಮ ಅದಕ್ಕೆಲ್ಲ ಬಂದ್ಬಿಟ್ವಿ ಆ ಲ್ಯಾಬ್ ಇತ್ತು. ಆದ್ರೂ ನಾ ಲ್ಯಾಬ್ ಹೋಗಿರ್ಲಿಲ್ಲ ಅವರು ಆಟನನ್ಸ್ ಕೊಡ್ಲಿಲ್ಲ ಅಂತೆ ಶಿಕ್ಷಕರು.
ಹ್ಮ ನೀವು ಅವ್ರ ಹತ್ರ ನೀವು ಅನುಮತಿ ಪಡಿಲಿಲ್ವಾ ಬರೋದಿಕ್ಕೆ.
ಆ
ಅನುಮತಿ ಪಡದಿಲ್ವಾ ನೀವು ಮನ್ ಹೋಗ್ತಾ ಇದ್ದೀವಿ ಅಂತ.
ಇಲ್ಲ ಪಡ್ಕೊಂಡೆ ಬಂದ್ವಿ ಹೋಗಿ ಒಂದ್ ಪತ್ರ ಬರ್ದು ಅವರ್ಗೆ.
ಹಾ
ಹುಷಾರ್ ಇಲ್ಲ ಅಂತ ಹೇಳ್ಬಿಟ್ಟು. ಸಿಗ್ನೇಚರ್ ತಗೊಂಡ್ ಬಂದ್ವಿ.
ನಿಮ್ಗೆ ಕೊಟ್ಟಿಲ್ಲ ಹ್ಮ್
ಹ ಇಲ್ಲ ಇಲ್ಲ ಯಾರಿಗೂ ಕೊಟ್ಟಿಲ್ಲ ಅಂತೆ ನಾವ ನಾ ಹೋಗಿ. ಲೆಟರ್ ನ ತೋರ್ಸಿದ್ರೆ ಕೊಡ್ತಾರೆ ಪಾಪ.
ಹನಿ ನಿಲ್ತಾ ಇದೆ ಅರ್ಧ ಅರ್ಧಕ್ಕೆ.
ಇವಾಗ ಕೇಳಿಸತೈತಾ.
ಹಾ ಕೇಳಿಸತಾ ಇದ್ದೆ ಹೇಳಿ
ಹೇಳಿ ಹೇಳಿ ಹೇಳಿ ಮತ್ತೆ ಏನ್ ಸಮಾಚಾರ
ಎಲ್ಲಾ ಹೇಳ್ಬೇಕು ಹೇಗ್ ನಡತಿದೆೆ ನಿಮ್ಮ ವಿದ್ಯಾಭ್ಯಾಸ.
ಏ ನೋ ನಡೀತಾ ಇ ನಿಮ್ದು ಎಕ್ಸಾಮ್ಸ್ ಯಾವಾಗ ನಿಮ್ ಪರೀಕ್ಷೆಕ್ಗಳಗಾವಾಗ
ಪರೀಕ್ಷೆಗಳ ಬಗ್ಗೆ ಇನ್ನ ಗೊತ್ತಿಲ್ಲ
ಹ್ಮ ಹ್ಮ
ಹಾ ನಾವು ಇನ್ನ ಒಂದ್ ತಿಂಗ್ಳ ಆಗ್ತಾ ಬ ಆ ಇನ್ನ ಒಂದ್ ತಿಂಗ್ಗಳು ಕೂಡ ಆಗಿಲ್ಲ ನಮ್ ಆ
ಹ್ಮ್ ಕಾಲ ಆ ಹಾ ಹ ಹ್ಮ
ಹೋ ಮುಂದೆ ನ
ಮತ್ತೆ
ಹಾ
ನನ್ಗೆ ಇವ ನನ್ನ ನನ್ ಜೊತೆ ಸ್ನೇಹಿತೆ ಒಬ್ಳ ಇದ್ದಾಳೆ ಅವಳಿಗೆ ಬಹುಸರೆಲಾ
ಹಾ ಹೌದಾ
ಹ ಯ
ನಿಮ ಜ್ವನಿ ಕೇಳಿಸ್ತಿಿಲ್ಲಾ ನಮ್ಗೆ ಹಲೋ
ಬೀಳಲ್ಲ ಬೀಳ್ತಾನ ಬೀಳೋತರಾನೇ ಆಗ್ತಿರುತ್ತೆ ಅವಳಗೆ
ಹಾ ಹಾ ಹೌದಾ
ಹಾ ಹೌದು ತಿನ್ನು ಅಂದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ ಲೋಬೆಪಿ ಆಗಿದೆ ನೋಡಿ ಇವತ್ತುನು ಅವರು ತುಂಬಾ ಸುಸ್ತಾಯ್ತು ಹುಷಾರಿಲ್ಲ ಅಂತಾನೇ ಇವತ್ತು ಬಂದ್ರು ಯಾವಾಗ್ಲೂ ನೋಡು ತಿನ್ನು ಅಂದ್ರನು ತಿನ್ನಲ್ಲ ಅವರು ನಾ ನಿಮ್ದ್ ಅರಿ
ಹ ಹಾ ಇವ ಕೇಳ ಇ ಕ
ಕಳಿಸ್ತಿದ್ಯಾ ಸರಿ ಬಿಡಿ ನಿಮ್ ಧ್ವನಿ ಯಾ ಹಾಕೋ ಸರಿಯಾಗಿ ಕೇಳಿಸ್ತಿಲ್ಲ ಮತ್ತೊಂದ್ಸಲ ಯಾವಾಗಾದ್ರು ಮಾತಾಡ್
ಸರಿ ಸರಿ
ಹಾ ಸರಿ ಧನ್ಯವಾದಗಳು
ಹ್ಮ